ಹಾ ನಮಸ್ ಸರ್ ಆರಾಮ್ ಇದ್ರೇನು. ಹಾ ಆರಾಮ್ ಇದವಿ ನಾವು ಮತ್ತೆ ಟೀ ಆಯ್ತೇನು. ಹಲೋ ಟೀ ಆಯ್ತೇನು. ಹಾ ನ ಹಗ್ಗಲ್ ನನ್ನ
ಸರ್
ಹ್ಮ್ ಆಯ್ತು ಮೇಡಮ್,
ಹ್ಮ್ ಮತ್ತೆ ಹ್ಮ ನಿಮ್ಮೂಊರಲ್ಲೆಲ್ಲಾ ಸ್ಕೂಲ್ ಎಲ್ಲ ಓಪನ್ ಆದ್ವಾ ಸರ್.
ಮೊನ್ನೆ ಇಪ್ಪತ್ತೊಂಬತ್ತುಕೆ ಓಪನ್ ಆಗಿದೆ ಮೇಡಂ ಆ ನಮ್ಮೂರಲ್ಲಿ. ಬಂದ್ಬಿಟ್ಟು ನಾಲ್ಕು ಮುರಾಜಿ ಒಂದ್ ಇದೆ ಮೇಡಮ್ ಹಾ ಪ್ರೈಮರಿ. ಎಲ್ಲ ಪ್ರೈಮರಿ ಅವನ ಅಂದ್ರೆ ಪ್ರಾಥಮಿಕ ಶಿ ಶಾಲೆ ಒಂದಿದೆ ಮೇಡಮ್ ಪ್ರೌಢ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದಿದೆ ಮೇಡಂ.
ಹ್ಮ
ಪ್ರೌಢಶಾಲೆನೂ ಇದೆ ಮೇಡಮ್, ಆ ನಾಳೆಗೆ ಒಟ್ಟು ಮೂರು ಶಾಲೆಗಳು ಅದಾವ್ ಮಾಮ್ ನಮ್ಮೂರ ನಾಲ್ಕು ಇದಾವೆ ಮೇ
ಹಾ ಅಂದ್ರೆ ಟೆಂತ್ ತನ ಇದ್ದಾವೆಂದಲ್ಸರ್.
ಹ ಈಗ ಅದು ಒನ್ ಟು ಎಲ್ ಪಿ ಎಸ್ ಬೇರೆ ಮೇಡಮ್ ಒಂದರಿಂದ ಐವತ್ತು ಇದು ಒಂದ್ ಆಯ್ತು ಮೇಡಮ್ ಹ ಆಮೇಲೆ, ಆರಿಂದ ಎಂಟು ಒಂದಾಯ್ತು ಮ್ಮಮ್ಮಿಂಗ್.
ಹಾಂ
ಆಮೇಲೆ ಪ್ರೌಢಶಾಲೆ ಐತಿ ಮೇಡಮ್ ಹ ಮೂರ್ ಇದೆ ಮೇಡಮ್ ನೆಕ್ಸ್ಟ್ ಕೆಪಿ ಸಿ ಶಾಲೆ ಸ್ಯಾಂಕ್ಷನ್ ಆಗೈತೆ ಮೇಡ್ಂ ನಮ್ಮೂರಿಗೆ.
ಹಾ
ಕೆ ಪಿ ಎಸ್ ಸಿ ಶಾಲೆ ಬಂದರೆ ಅದು ಎಲ್ ಕೆ ಜಿ ಯುಕೆಜಿಯಿಂದ ಹಿಡ್ದು ಪಿ ಯು ಸಿವರೆಗೆ ಇರುತ್ತೆ ಮೇಡಮ್ ಇಲ್ಲೇ.
ಓ ಹಾ ಕಾಲೇಜ್ ಕೂಡ ಆಗತ್ತೆ
ಹಾ ಕಾಲೇಜ್ ಕೂಡ ಆಗ ಒಂದು ಇದು
ಅದು ಕರ್ನಾಟಕ ಅಂದರ ಸಸರ್ ಊರು
ಏನ್ ಮ್ಯಾಡಮ್
ಹಲೋ ಕರ್ನಾಟನ ಆಂಧ್ರ ಸರ್ ಅವರು ಅದು ನಿಮ್ದ ಊರು ಕರ್ನಾಟಕನ ಅಂದ್ರ
ಕರ್ನಾಟಕ ಮೇಡಮ್ ನಮ್ದು ಹ ಕರ್ನಾಟಕ ಮೇಡಮ್ ನಮ್ದು ಲಾಸ್ಟ್ ಬಾರ್ಡ ಇದೆ ಮೇಡಮ್
ಹ ನಮ್ಮೂರಂದ ಒಂದು ಐ ಒಂದ ಎರಡು ಕಿಲೋಮೀಟರ್ ಹೋದ್ರೆ ಆಂಧ್ರ ಬಾರ್ಡ್ ಬರ್ತಡ ಮೂರ್ ಕಿಲೋಮೀಟರ್ ಹ ಆಂಧ್ರ ಸ್ಟಾರ್ಟ್ ಆಗುತ್ತೆ ಆಂಧ್ರ ಮತ್ತು ಕರ್ನಾಟಕದ ಮಧ್ಯದಲ್ಲಿ ನಮ್ದು
ಮಧ್ಯ್ಯದಾಗ ಹೌದ್ ಹೊರ್ಸರ್ ಹ ಕರ್ನಾಟಕ ಎಂಡಿಂಗ್ನಾಗ ಇರ್ತದ
ಹಾ ಎಂಡಿಂಗ್ನಾಗ ಐತೆ ಮೇಡಮ್ ನಮ್ದು ಹಗೆಲ್ಲ ಹಾ ಹ ಎಲ್ಲ ಸ್ಟಾಫ ಎಲ್ಲ ಚೆನ್ನಾಗಿದೆ ಮೇಡಮ್ ಇಲ್ಲಿ ಸ್ಟಾಫ್ ಮಾತ್ರ ಯಾವಾಗ್ಲೂ ಈಗ ಎಲ್ಲ ರೋಡ್ ಕನ್ವಿನನ್ಸ್ ಆಗಲಿ ಇನ್ನೊಂದು ಬಸ್ಸಂಗ್ ಆಗಲಿ ಎಲ್ಲ ಕರೆಕ್ಟ್ ಆ ಚೆನ್ನಾಗಾಯ್ತು ಮೇಡಮ್ ಯಾಕಂದ್ರೆ ಈ ನಮ್ಮ ಒಂದು ಒ ಊರಿಂದನೇ ಆಂಧ್ರ ಬಸ್ ಗಳು ಹೋಗ್ತವೆ ಆಮೇಲೆ ಕರ್ನಾಟಕ ಬಸ್ ಗಳು ಹೋಗ್ತವೆ ಮೇಡಮ್ ಇಲ್ಲಿ ಬ ಲಾಸ್ಟ್ ಹ್ಮ್ ಆ ತು ಹ್ಮ ಊರರೆಲ್ಲ ಬರ್ತಾರೆ ಬಸ್ಗಳು ಕೂಡ ಹೋಗ್ತಲ್ಲ ಮೇಡಮ್ ಹೋಗೋದ್ರಿಂದ ಏನಾಗುತ್ತಂದ್ರೆ ಎಲ್ಲ ರೋಡ್ ಕನೆಸ್ ಐತಲ್ಲ ಹಂಗಾಗಿ ಫುಲ್ ಟೀಚಿಂಗ್ ಸ್ಟಾಫ ಎಲ್ಲ ಫುಲ್ ಆಯ್ತು ಮೇಡಮ್ ಸ್ಟಾಫ್ ಬಲ ಮತ್ತ ಮ ನ್ರ ಒಂದ ಇಬ್ರು ನಮ್ಮ ಶಿಕ್ಷಕರೇ ಮೇಡಮ್ಮ ಒಂದ ಇ ಒಬ್ರು ಪ್ರಮೋಷನ್ ಆಗಿ ಅಂದ್ರೆ ಪ್ರೌಢಶಾಲಾ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರಾಗಿದ್ದಾರೆ ಮಾಡ್ಸಮ್
ಹಾ
ಹಾ ಸರ್
ಹ ಅವರು ಚೆನ್ನಾಗಿ ಇದ
ಅಂದ್ರೆ ಇವು ಇಂಗ್ಲಿಷ್ ಕೂಡ ಇರುತ್ತ ಅಲ್ ಸರ್ ಮಾಮೂಲಿ ಪ್ರಾಥಮಿಕ ಶ ಶಾಲಾ ಅಂದ್ರಗಿನ ಹಿಂದಿ ಇಂಗ್ಲೀಷ್ ಎರಡು ಇರ್ತಾವಲ್ಲ ಸರ್
ಹಾ ಹಿಂದಿ ಇಂಗ್ಲೀಷ್ ಎರಡ ಇದೆ ಮೇಡಮ್ ಈಗ ಒಂದುಟು ತರ್ಡ್ ವರೆಗ ಏನ್ ಇರಂಗಿಲ್ಲ ಮೇಡಮ್ ಈಗ ಸ್ಟಾರ್ಟಿಂಗ್ ಇಂಗ್ಲಷ್ಯ್ತ ಮೇಡ್ ಬಟ್ ಹಿಂದಿ ಇಲ್ಲ ಹಿಂದಿ ಮತ್ತೆ ಹಿಂದಿ ಬರ್ಬೇಕಂದ್ರೆ ಐದನೇ ಕ್ಲಾಸ್ಂದ ಹಿಂದಿ
ಐದನೇ ಕ್ಲಾಸ್ ಇಂದ ಆ ಅವಾಗ ಹಿಂದಿ ಇಂಗ್ಲೀಷ್ ಇರ್ತದ
ಹ್ಮ್ ಹಿಂದಿ ಇಂಗ್ಲೀಷ್ ಇರುತ್ತೆ ಹ ಕನ್ನಡ ಇಂಗ್ಲೀಷ್ ಇರುತ್ತೆ ಮೇಡಮ್ ಗಣಿತ ಇರುತ್ತೆ ಮೇಡಮ್ ಪರಿಸರ ಗಣಿತ ಕನ್ನಡ ಇಂಗ್ಲಿೀಷ್ ನಾಲ್ಕು ಸಬ್ಜೆಕ್ಟ್ ಇದ
ನೀವು ಸಮಾಜ ಅವೆಲ್ಲ ಅಂದ್ರಗನ ಮತ್ತೆ ಐದನೇ ಕ್ಲಾಸ್ ಮೇಲೆ ಬರ್ತಾವ ವಿಜ್ಞಾನ ಅವೆಲ್ಲ ಐದ ಐದನೇ ಕ್ಲಾಸ್ ಮೇಲೆನ ಹ್ಮ್ ಹ್ಮ್ ಸ್ಟಾರ್ಟ್ ಆತ ಹೌದೌದ್ ಸರ್ ಹ್ಮ ಹ ಇಲ್ಲಿ ಪರವಾಗಿಲ್ಲ ಸರ್ ಸ್ಕೂಲ್ ಗಳೆ ನ ಏನಂದ್ರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳಿಗೆ ಬಾಳ ಇಂಪಾರ್ಟೆನ್ಸ್ ಕೊಡ್ತಾರೆ ಸರ್ ಇಲ್ಲಿ ಎಲ್ಲಾ ಫೀಸ್ ಬಾಳ ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಸೇರ್ಸಲ್ಲ ಸರ್ ಆದ್ರೂ ಇವಾಗ ಆ ಮುಂಚೆ ಮುಂಚೆ ಇದ್ದಂಗ ಇಲ್ಲ ಸರ್ ಈಗ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಆದ್ರೂನು ಟೀಚಿಂಗ್ ಎಲ್ಲಾ ಚೆನ್ನಾಗ ಆಯ್ತ್ ಸರ್ ಇಂಗ್ಲೀಷ್ ಫಸ್ಟ್ ಇಂದಾನೇ ಕೊಟ್ಟಿದ್ದಾರೆ ಈಗ
ಹಾ ಅದೇ ಮೇಡಮ್ ಈಗ ಕೆಲವೊಂದ್ ಶಾಲೆಗಳಳಗ ಕೆಲವೊಂದ್ ಶಾಲೆಗಳಗ ಏನ್ ಮಾಡ್ತಾರೆ ದ ದ್ವಿಭಾಷ ಮಾಧ್ಯಮ ಕೊಟ್ಟರು ಮೇಡ್ ಕನ್ನಡ ಮೆ ಕನ್ನಡದ ಜೊತೆಗೆ ಇಂಗ್ಲೀಷ್ ಕಲ್ಸಬಕ್ ಮಕ್ಕಳಿಗೆ ಹ ಹಂಗಾಗಿ ಈ ಪ್ರೈವೇಟ್ ಶಾಲೆ ಶಾಲೆಯರು ಸ್ವಲ್ಪ ಆಮೇಲೆ ಕೆಲವೊಂದು ಶಾಲೆ ಒಳ ಹೆಂಗ್ ಮಾಡ ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರೋ ಕಡೆ ಎಲ್ ಕೆ ಜಿ ಯು ಕೆ ಜಿನೂ ಸ್ಟಾರ್ಟ್ ಮಾಡಿದ್ದಾರೆ ಈಗ ಹಾ ಈಗ ಹ ಯಾಕಂದ್ರೆ ಈ ಪ್ರೈವೇಟ್ ಶಕ್ಷ ಕ್ಷಣರು ಬಹಳ ದುಡ್ಡು ತಿನ್ನಕತ್ ಬಿಟ್ರೀ ಮೇಡಮ್ ಅರ ಪ್ರೈವೇಟ್ ಶಾಲೆಗಳ ಹಾ ಹ ಖಾಸಗಿ ಫೀಸು ಖಾಸಗಿ ಶಾಲೆಗಳಲ್ಲಿ ಬಹಳ
ಬಾಳ ಡೊನೇಶನ್ ಸರ್ ಅದೇ ಮತ್ತೆ ಎಕ್ಸಾಮ್ಗೆ ಕೂಡ್ಸಲ್ಲ ಅಂತಾರ ಸರ್ ಏನ್ ಮುಲಾಜಿಲ್ದಂಗ ಫೀಸ್ ಕಟ್ಲಿಲ್ಲ ಅಂದ್ರೆ ಮತ್ತೆ ಅದು ಓಷ್ಟುನ್ನು ಅಲ್ಲ ಸರ್ ಏನೊಂದ್ ಐದಾರು ಸಾವಿರ ಇದ್ರುನು ಇಲ್ಲ ಎಕ್ಸಾಮ್ ಗೆ ಕೂಡ್ಸಲ್ಲ ಒಷ್ಟು ಪೇ ಮಾಡ್ಲೇಬೇಕ ಅಂತಾರ್ ಸ
ಹೌದೌದ ಮೇಡಮ್ ಎಲ್ ಕೆ ಜಿ, ಯು ಕೆ ಜಿ ಗೆ ಅರವತ್ತ ಎಪ್ಪತ್ತು ಸಾವಿರ ಮಾಡಿದ್ರಮ್ಮ ಈಗ ಮೇಡಮ್ ಈಗ ಪ್ರೈವೇಟ್ ಶಾಲೆಗಳಾಗ ಇನ್ನ ಅದು ಇನ್ನ ಕಡಿಮೆ ಅಂ ಮೇಡಮ್ ಇನ್ನ ಕಡಿಮೆ ಇನ್ನ ಓದಂಗಲ್ಲ ಇನ್ನ ಜಾಸ್ತಿ ಆಯ್ತ ಮೇಡಮ್ ಈ ಪೇ ಪೀಪಲ್ ಟ್ರೀ ಆಗ್ಲಿ ಆಮೇಲೆ ಬೋಧಿ ಜ್ಞಾನ ಬೋಧಿ ಅದ ಅವು ಎಲ್ಲ ಒಂದ್ ಲಕ್ಷ ರೂಪಾಯಿ ಮ್ಯಾಲೆ ಅಂತ ಮೇಡಂ
ಸೆಮ್ ಸ್ಕೂಲು ಅವೆಲ್ಲಾ ಬಾಳ ಇದಾವ ಸರ್ ಫೀಸ್ಗುಳೆಲ್ಲಾ ಹ್ಮ್ ಇಂಟರ್ನ್ಯಾಷನಲ್ ಈಜಿನಿಸಸ್ ಅಂತ ಆಗದ್ ಸರ್ ಈಗ ಹೊಸ ಅಲ್ಲಿ ಅಂತೂ ಸಣ್ಣ ಬೇಬಿ ಸಿಟಿಂಗ್ ಹುಡುಗ್ರಿಗೆ ನಲ್ವತ್ ಸಾವಿರ ಅಂತ್ ಸರ್ ಸುಮ್ನೆ ಕುಂದ್ರಾಕ ಬರಿಯೋದೇನ್ ಇರಲ್ಲ ಸರ್ ಸುಮ್ನೆ ಕೂಡ್ಸ್ಕಣಕ
ಹೌದಾ ಈ ಅಷ್ಟಿಷ್ಟೊಂದ ಫೀಜ್ ಇದೆ ಇದ್ರೆ ಹೆಂಗ ಮೇಡಮ್ ಬಾಳ್ ಎಲ್ಲ ಸಮಸ್ಯಾತ ಮೇಡಮ್ ಅದಕ್ಕೆ ಸರ್ಕಾರ ಕೂಡ ಸ್ವಲ್ಪ ಮನಸು ಇದ ಮಾಡ್ಕೆಂಡ್ ಮೇಡಮ್ ಅವೆಲ್ಲ ತಿಳ್ಕೊಂಡು ಸ್ವಲ್ಪ ಪ್ರ ಗೌರ್ಮೆಂಟ್ ಸರ್ಕಾರಿ ಶಾಲೆಗೊಳಗೆ
ಹಾ ಅನುಕೂಲಗಳೆಲ್ಲ ಚೆನಾ
ಹಾ ಮಾಡ್ತಾ ಇದ್ದಾರೆ ಮೇಡಮ್ ಹೌದು ಈಗ ಮತ್ತೆ ಅದು ಬೇರೆ ಎಲ್ಲ ಮ ಮದ್ಯಾಹ್ನ ಬಿಸಿ ಊಟ ಮಾ ಕೊಡ್ತಾರೆ ಮೇಡಮ್ ಮತ್ತೆ ಆ ಮೊಟ್ಟೆ ಆ ಮೊಟ್ಟೆ ಬಾಳೆಹಣ್ಣು ಅವು ಕೊಡ್ತಾರ ಮೇಡಮ್ ಹಾಲು ಕೊಡ್ತಾರ ಮೇಡಮ್ ಆಮೇಲೆ ಸಾಯಂಕಾಲ ಸ್ವಲ್ಪ ಯಾವ ಇವು ಕೊಡ್ತಾರ ನ ಗುಗ್ಗಳ ಆ ಟೈಪ್ ಕೊಡ್ತಾರ ಮೇಡಮ್ ಹಳೆ ಇವ ಕಾಳು ಕಾಳ ಟೈಪ್ ಎಲ್ಲ ಕೊಡ್ತಾರ ಮೇಡಮ್ ಹ್ಮ ಕಾಳ ಎಲ್ಲ ಕೊಡ್ತರ ಮೇಡಂ ಏನಂದ್ರ ಸರ್ಕಾರಿ ಶಾಲ್ಯಾಗೆ ಎಲ್ಲ ಸವಲತ್ತ ಐತಿ ಮೇಡಮ್ ಬಟ್ ಓದ್ತಾ ಇಲ್ಲ ಮಕ್
ಓದ್ತಾ ಇಲ್ಲ ಸರ್ ಅವಲ್ ಅವಕ ಏನೋ ಒಂಥರಾ ಮುಜುಗರ ಆದಂಗ ಆಗ್ಬಿಟ್ಟದ್ ಸರ್ ಈಗ ಎಲ್ಲ ಹುಡುಗರು ನೋಡ್ತಾ ಪ್ರೈವೇಟ್ ಸ್ ಸ್ಕೂಲಗಳಗ್ ಹೋಗೋದು ನಮ್ಮನ ಇಲ್ಲಿ ಸೇರ್ಸಾರಲ್ಲ ಏನೋ ಮುಜುಗರ ಆದಂಗ ಆಗ್ಬಿತ ಸರ್ ಒಂಥರ ಹ್ಮ ಅವರು ಇ ಎಲ್ಲಾ ಹುಡುಗರು ಕಲಿತಿರ್ತವ ನಾವ ಅಲ್ಲಿ ಸೇರಿವೆ ಇಲ್ಲಿ ಸೇರಿವ ಅಂತಂದ್ರೆ ಅವ ಬೇಜಾರದಂಗ ಆಗ್ಬಿಡ್ತದ ಹೂಂ ಹ ನನ್ ಡ್ತಾರ ಸರ್ ಬೇಜಾರ್ ಮಾಡ್ಕೊಂಡ್ ಬಿಡ್ತಾರ ಸರಿಯಾಗಿ ಓದ್ದಂಗ ಸ್ಕೂಲ್ ಹೋ ದಂಗ ಚಕ್ಕರ್ ಒಡೆದ ಹಂಗ್ ಮಾಡ್ಬಿಡ್ತಾರ್ ಸರ್
ಹೌದ ಮೇಡಮ್ ಯಾವ ಹುಡುಗ್ರಿಗೆ ಪ್ರೈವೇಟ್ ಶಾಲೆೆಗೆ ನಾನು ಓದ್ಬೇಕು ಪ್ರೈವೇಟ್ ಶಾಲ್ಯಾಗರ ಓದಬೇಕ ಅನ್ನ ಮನಸ್ ಸಿರ್ದತ್ ಮೇಡಮ್ ಅವ್ರಿಗೆ ಹಾ ಹಾ
ಕೆಲವೊಂದ್ ಹುಡುಗುರು ಅವೇನ್ ತಲೆ ಕೆಡ್ಸಗೆಣಲ್ ಸರ್ ಬೇರೆ ಮನ್ಯಾಗ ತಂದೆ ತಾಯ್ದು ಕಷ್ಟ ಅರ್ಥ ಮಾಡ್ಕೊಂಡು ಆ ಅವೇ ಹೇಳ್ತಾವ ಇಲ್ಲ ನಾವ್ ಇಲ್ಲೇ ಸೇರ್ತಿವಳಂತ ಕೇಳ್ತವ ಸರ್ ಕೆಲ ಹುಡುಗುರು ಹ್ಮ್ ಕೆಲವ ಹುಡುಗುರು ಅರ್ಥ ಮಾಡ್ಕಣಂಗಿಲ್ ಸರ್ ಬೇರೆಯವರು ನೋಡಿ ಬೇರೆಯವ್ರ ಕಂಪೇರ್ ಮಾಡ್ಕೊಂಡು ಇಲ್ಲ ನಾವು ಅಲ್ಲೇ ಸೇರ್ಬೇಕು ಅಂತ ಹಠ ಮಾಡ್ತಾವ
ಓದರ ಈಗ ಓದ ವಿದ್ಯಾರ್ಥಿಗಳು ಮೇಡಮ್ ಎಲ್ಲಾದ್ರೂ ಓದ್ತಾರ ಮೇಡಮ್ ಯಾವ ಶಾಲ
ಇಗ ಸರ್ ಮನ್ಸ್ ಐತ ಅಂದ್ರೆ ಎಲ್ಲ ಇದ್ರು ಯಾವ ಸ್ಕೂಲಾಗ ಆದ್ರೂ ಓದ್ತಾರ ಸರ್ ಮುಂಚೆಲ್ಲ ಇವ ನಾವು ಓದವ ಕಾಲಕ್ಕೆಲ್ಲ ಎಲ್ಲ ಗೌರ್ಮೆಂಟ್ ಪ್ರೈವೇಟ್ ಎಲ್ಲಿದ್ದು ಸರ್ ಎಲ್ಲ ಗೌರ್ಮೆಂಟ್
ಹಾ ಎಲ್ಲಾ ಗೌರ್ಮೆಂಟ್ ಶಾಲೆಗಳೆ ಮೇಡಂ ಹಾ ಈಗ ಪ್ರತಿಯೊಬ್ಬ ಗೌರ್ಮೆಂಟ್ ನೌಕರರ ಆಗಿರೋದು ಸರ್ಕಾರಿ ಶಾಲ್ಯಾಗ ಓದಿ ಮೇಡಮ್ ಆಗಿರೋದು ಸರ್ಕಾರಿ ನೌಕರರಾಗಿ ಈ ಖಾಸಗಿ ಶಾಲೆಗಳಲ್ಲಿ ಓದ್ದರು
ಈಗ ಗೌರ್ಮೆಂಟ್ ಗೆ ಕೆಲಸ ತಗೊಂಡರ್ ಸರ್ ಈಗ
ತಗೊಂಡಾರ ಪ್ರ ಖಾಸಗಿ ಶಾಲೆಗೆ ಹೋದವ್ರ ಎಲ್ಲಾ ಏನ್ ಇಲ್ಲ ಮೇಡಮ್ರು ಎಲ್ಲ ಅದು ಇದು ಅಂತಂದೇಳಿ ಅವ್ರ ಎಲ್ಲ ಇದ್ದಾರ ಇದಂತಾರಲ್ಲ ಮೇಡಮ್ ಬಿಸಿನೆಸ್ವು ಇವ ಅಂತ ಹೇ್ಬಡ್ತ
ಹೋಗ್ಬಿಡ್ತಾರ ಅದ ಪ್ರೈವೇಟ್ ಸ್ಕೂಲ್ಗ ಏನ್ ಹೋಗ್ಕನ್್ರ ಅಷ್ಟೇ ಜಾಸ್ತಿ ಕೆಲ್ಸಾನು ಬಂದಿದ್ದ ಕೆಲ್ಸ ಕೂಡ ಕೆಲವರು ಬಿಟ್ಬಿಡ್ತ ರ್ ಸರ್ ಗೌರ್ಮೆಂಟ್ ಜಾಬ್ ಬಂದಿದ್ದ್ರು ಕೂಡ ಹ್ಮ್ ಆ ಬಿಸ್ನೆಸ್ ಕಡೆ ಇದ್ ಮಾಡ್ಬಿಡ್ತ
ಹ ಈಗ ಹಳ್ಳಿಗಳಲ್ಲಿ ಹೆಂಗಂದ್ರ ಮೇಡಮ್ ಈಗ ಸರ್ಕಾರಿ ಕೆಲ್ಸ ಸಿಕ್ಕತ್ ಅಂದ್ರೆ ಅವನೇ ದೊಡ್ಡ ಅವ ಅವನಿಗೆ ಬಾಳ ಗೌರವ ಮೇಡಮ್ ಇಲ್ಲಿ ಹಳ್ಳಿಗಳಲ್ಲ ಹಾ ಬೆಲೆ ಇರ್ತದೆ ಬಟ್ ಅಲ್ಲೇ ಸಿಟಿ ಳಗ ಸರ್ಕಾರಿ ನೌಕರ ಅಂದ್ರೆ ಸರ್ಕಾರಿ ನೌಕರನ ಅಂತಾರ ಅಲ್ಲಿ ಸ್ವಲ್ಪ ಹಾ ಬೆಲೆನೇ ಇರಲ್ಲ ಮೇಡಮ್ ಆ ಒಂದು ಇದಕ್ಕ ಬೆಲೆ ಇರಂಗಿಲ್ಲ ಆ ರೀತಿ ಈ ಸರ ಸಮಾಜನೇ ಆ ರೀತಿ ಈಗ ಇದಾಗಿದೆ
ಇಲ್ಲಂಬ ಅೇ ಇವ ಮದ್ಲಂಗ ಅದು ಗೌರ್ಮೆಂಟ್ ಅಂದ್ರಗ ನ ಬಾಳ ನೆಗ್ಲೆಕ್ಟ್ ಮಾಡ್ತಾರ ಸರ್ ಈಗ
ಹೌದು ಮೇಡಂ
ಒಂತರ ಕೇಳಾಗ ನೋಡದು ಹಂಗ್ ಮಾಡ್ತಾರೆ ಇವಾಗ ಮೊ್ಿಂದ ಹ
ಈಗ ಬೆಂಗ್ಗಳೂರು ಅಂತ ಕಡೆ ಅದ್ರ ಮೇಡಮ್ ಹಾ ಈ ಬೆಂಗಳೂರು ಅಂತ ಕಡೆ ಆದದ್ರೆ ಮೇಡಮ್ ಅಸಲ ಸ ಅಲ್ಲಿ ಅಲ್ಲಿ ಹೋಗಿ ಕೇಳಿದ್ರೆ ಯಾರನಾದ್ರು ಕೇಳಿದ್ರೆ ಈ ಗೌರ್ಮೆಂಟ್ ಸರ್ಕಾರಿ ನೌಕರ ಸರ್ಕಾರಿ ಉದ್ಯೋಗ ಐತೆ ಅಂತ ಕೇಳ್ತಾರ ಮೇಡಮ್
ಹೌ ಸರ್ ಇವಳ ಮದಲ ಕೂಡ ಹ್ಮ ಮುಂಚೆ ಕೂ ಹಾ ಗೌರ್ಮೆಂಟ್ ಜಾಬ್ ಇದ ಆಯ್ ಅಂದ್ರ ಎಷ್ಟು ಹೆಮ್ಮೆ ಪಡ್ತಿದ್ರೈ ಅವ್ ಅವಡ್ಗನ ಗೌರ್ಮೆಂಟ್ ಜಾಬ್ ಇದ್ದ್ರ ಕೊಟ್ಟಾರ ಅಂತ ನೋಡ್ ಎಷ್ಟು ಪುಣಣ್ಯ ಹುಡುಗಿದ ಅನ್ನಾಗ ಮಾತಾಡ್ತಿದ್ರ ಅವಾಗ ಇವಾಗ ಅದ ಏನ್ ಬೆಲೆನೇ ಇಲ್ಲ ಸರಿ ಏನ ಬಿಸ್ನೆಸ್ ಮ್ಯಾನ್ ಅವ್ರಗೆ ಎಷ್ಟು ಹೊಲ ಎಷ್ಟು ಮನೆ ಐತೆ ಏನ್ ದುಡ್ಡ ಐತೆ ಮ ಏನ್ ಅಂತ ನೋಡ್ತಾರೆ ಸರ್ ಎಲ್ಲ ಹ ಹ ಸರ್ ಹ ಬ್ಯಾಕ್ಂಡ್ ನೋಡ್ತಾರೆ ಸರ್ ಈಗೆಲ್ಲ
ಈ ಸರ್ಕಾರಿ ಕೆಲ್ಸ ಸರ್ಕಾರಿ ಕೆಲ್ಸ ಯಾಕಪ್ಪ ಇದಗ ಇಲ್ಲ ಮನೆ ಮನೆ ಐತೆ
ಹಾ ಬೇಕಾದಂಗ ಐತೆ ಯಾಕ ಅದೇ ಕೆಲವ್ ಆ ಜಾಬ್ ಬಿಟ್ಟಾರ ಇದದಾರ ಸರ್ ಕೆಲವ್ರು ಹ ಸರ್ಕಾರ ಕೆಲ್ಸ ಬಿಟ್ಟು ಮಾಮೂಲಿ ಅವ್ರದ ವ್ಯಾಪಾರ ಮಾಡ್ಕೋಕ್ ಶುರು ಮಾಡ್ಕೋಾರ ಅದ ಸರ್ ಬಾಳ
ಹ್ಮ ಈಗ ಅಂತ್ರಿಗೆ ಈ ಸರ್ಕಾರ ಸರ್ಕಾರಿಗೆ ಕೆಲಸ ಸಿಗಬಾರ್ದು ಮೇಡಮ್ಮ ಬಡ ವಿದ್ಯಾರ್ಥಿಗಳಿಗೆ ಬಡ ಬಡದ ಬಡತನದದಲ್ಲಿ ಇದ್ದಂತರಿಗೆ ಕೊಟ್ರೆ ಅದೊಂದು ಅವ್ರಿಗೆ ಒಂದು ಪುಣ್ಯನ ಸಿಗ ಮೇಡಮ್ ಹಾ ಈಗ ಅವರು ಅವರ ಒಂದು ಹ ಅವರ ಒಂದು ಜೀವನನುೂ ಸಹ ಉದ್ದ ಮಕ್ಕಳಿಗೆ ತಮ್ಮ ಒಂದು ಜೀವನ ಮುಂದಿನ ಜೀವನ ಚೆನ್ನಾಗಿರುತ್ತೆ ಮೇಡಮ್ ಈಗ್ ಈಗ ಇದಂತಾರ ಕೊಟ್ಬಿಟ್ರೆ ಅದ್ರ ಬೆಲೆನೂ ಗೊತ್ತಾಗದಿಲ್ಲ ಮೇಡಮ್ ಹಾ ಯಾಕ ಹಾ ಯಾಕ ಕೊಟಾರ ಯಾಕ ಯಕಿಲ್ಲಾ ನನ್ಗ್ ಯಾಕಪ್ಪ ಸುಮ್ನೆ ಇ ಅಂತಂದ ಹೇಳಿ ಬಾಳ ಇದ್ ಮಾಡ್ಬಿಡ್ತಾರ ಮೇಡಮ್.
ಜ ಅದೇನ್ ಕರೆಕ್ಟ್
ಹ್ಮ ಈಗ ಹುಬ್ಬಳ್ಳಿ ಧಾರವಾಡ ಸೈಡ್ ಧಾರವಾಡದಲ್ಲಿ ಆಗ್ಲಿ ಬಿಜಾಪುರದಲ್ಲಿ ಆಗ್ಲಿ ಕೋಚಿಂಗ್ ತಗೊಂಡು ಕೋಚಿಂಗ್ ಹೋಗಿ ಎಷ್ಟು ಚ ಎಷ್ಟು ಷ್ಟ ಜನ ಓದ್ತದಾರ ಮೇಡಮ್ ಈಗ ಅದೇ ಸರ್ಕಾರ ಕೆಲ್ಸಕ್ಕೆ ಹ ಬಟ್ ಹ ಅಂತವ್ರಿಗೆ ಬ ಮೇಡ್ ಇದ್ರ ಅದ್ರ ಬೇ ಈಗೆಲ್ಲ ಬಾಳ ಇನ್ಫಲಲುಯನ್ಸ್ ಸಂತೆ ಅವಂತಿ ಇವಂತ ಅಂದ ಹೇಳಿ ಆ ಎಲ್ಲಾ ಇದ್ದಂತರ ತಗೊಂತದಾರ ಮಿ
ಹೌದ ಸರ್ ಚೆನ್ನಾಗೈತೆ ಎಲ್ಲ ಈಗ ಹ್ಮ ಥ್ಯಾಂಕ್ ಯು ಸರ್ ಚೆನ್ನಾಗಿ ಹೇಳಿದ್ರಿ.
ಓಕೆ ಮೇಡಮ್ ಕೆಓಕೇ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು